ಎಲ್ಲಿದೆ
ಹು ಬಸ್ ಸ್ಟ್ಯಾಂಡ ಬಸ್ಸು ಏಳು ಐವತುಕ್ತೇನೋ ಬರ್ತಾನೆ.
ಹ್ಮ್
ಈಗ ಎಲ್ಲಿದೆ ಫೋನ್ ಮಾಡಿದ್ಲವ್ವ
ಮಾಡಿದೆ ನಾನೆಯ
ಹ್ಮ್
ಇಟ್ಟ ತೊಡತನೆಯೆ ಉಪ್ಪೇಸರು ಮಾಡಿ ಊಟ ಮಾಡಬೇಕ್ ಈಗ ಅಂತು ನಿಂಗ ಮಾಡಿ ತಾನೆ
ನಾ ಮಾಡಿದೆ ಈಗ
ಮಾಡ್ಬಿಟ್ಟು ಎಲ್ಲಿ ಚಿಕ್ಕಪ್ಪನು ಮಾಡ್ತನಿ ಅಂಬಬಿಟ್ಟ ಕಟ್ ಮಾಡಿದಾ
ಹ್ಮ್ ಸ್ವಾಮನ್ಗ ಮಾಳ ಮಾವಳ ತರಕಾಗಲ್ಲ
ಹಾ
ಮಗಳ ಹತ್ತರ ಕರೆಸೋನೋ ಸುಮ್ಮಗ ಇರು ಹೋಗಿತ್ತ
ಹ ಫೋನ್ ಮೊಬೈಲ್ ತೊಗೊಳ್ಳೋಕೆ ಎಲ್ಲೇ ಐಕೆಹರಸಪಟ್ಟಳ
ನಾನು ಮೊಬೈಲ್ ತಗೋಬೇಕ ಹೊಸಒಂದ್ ಈಗ
ಏನ್ನ
ಕೆಲಸಕ್ಕ ಹೋಗೋ ಮುಂದ ಹೊಸ ಮೊಬೈಲ್ ತಗೊಂಡ ಹೋಗ ಸುಮ್ಮನ ಉಪ್ಪರ ಬೇಕ್ ಅದಕ್ಕ್
ಕೊಟ್ಟ ಬಿಡ ಆಯ್ತ
ಸರಿತಕ್ಕ ಊಟ..... ಚಿಕ್ಕವ್ವನ ಬೆಟ್ಟಕ್ಕ ಹೋಗಿ ಬಂದ್ಮೇಲ್ ಮಾಡ್ಕೋಡ ಬಂದೆ
ಯೇಕ ಯಾನಆಗಲಿ
ಆ ಗಂಡು ನಮಲ್ಲಿ ಮರಿ ಕುದುರ ಬಡ ಓದಿ ಬರ ಅಂತ ಕರಿತ
ಯಾವ ಗಂಡ
ಕುಂಟ್ಟರವ್ವ.
ಹ್ಮ ಹಾ
ಆ ನೇಗರ ಉಳ್ಳ ಪ್ನಾಮಿಲಿ ಆರವಾರಮ ಅಮ್ಮ
ಹ್ಮ್ ಹ ಹ್ಮ್ ಹ್ಮ್ ಹ
ಹ ಬ
ಹ್ಮ್ ಏನ ಮಾಡಿದಿದ್ದಾರೆ ದೊಡ್ಡವರು
ಅನ್ನ ಸಾರು ಮಾಡ್ತಾವ್ರೆ ಈಗ
ಹ ನೂರ ಇದ್ದವರು ಹೊರಟೋಗಿದ್ದಾರೆ
ಫೋನ್ ಮಾಡ ಅಂದ್ರೆ ಮಾಡೋದೇ ಇಲ್ಲ ನಂಗ ಅವ್ರು
ಹೌದಲೇ ಫುಲ್ ಬಿಜಿ
ಹ್ಮ್
ಹ ಬಟ್ಟೆ ಹೊಲೆದ್ರಲ್ಲಿ ಇರುವ ಕೊಳೆದಲ್ಲಿ ಅದೇನ ಏನ ಕೊಟ್ಟಾರ ಎಂಬ್ರಾಯ್ಡಿಂಗ್ ಕೊಟ್ಟ ಎಂಬ್ರಾಯ್ಡಿಂಗ್ ಕೊಟ್ಟಾರ
ಯಾರಿಗೆ
ಅವ್ರದ ಅವರ ಸೀರೆಗಳ ನರಸಿಪುರದಲ್ಲಿ
ನರಸೀಪುರಕ್ಕೆ ಹೋಗಿ ಬಂದ್ಬಿಟ್ಟಿದ್ದಾರೆ
ಹಾ ಎಂಬ್ರಾಯ್ಡಿಂಗ್ ಮಾಡ್ಸಕ ಹಾ ಅದ್ನ ಅನ್ನಕ್ಕಿಯ
ಹಾ ಹೌದ ಒಲೆಕ ತಾನ್ ಹೊಲಿದೆ ಅಲ್ಲಕ್ಕ ಹೋಗ್ಬಿಟ್ಟು ಬಂದಾರ
ಹೊಲಿಥಾರ್
ನೀ ಯಾವತ್ ಕೊಟರಾ ಮಾಡಿ
ಇವತ್ತು ಸಾಯಂಕಾಲ ಹೋಗಬೇಕಾಗಿತ್ತ ಅಂತ ಅವರ ಬೇಡ ಬೆಳಿಗ್ಗೆ ಬನ್ನಿ ಅದ್ರ ಅಂತ
ಮೂರು ಜನಕ್ಕವೇ
ಹ್ಮ ನೇ ನೇತರುನ್ನುಂದುತ್ತಾ
ಹ್ಮ್
ನ ಜೋರತೆಕ್ಕೆಡ್ಂತ ಬಂದ ಐ ಸೀರ ಊಟು
ಹ್ಮ
ನನ್ ಸೇರೆಗ್ ಮುನ್ನೂರ ಐವತ್ತು ರೂಪಾಯಿ ಅಂತ ಎಂಬ್ರಾಯ್ಡಿಂಗು ಹ್ಮ್ ಅಲ್ಲಿ ಐದ ಸಾವಿರದ ಏಳ್ನೂರು ರೂಪಾಯಿನ ಆಯ್ತು
ಐದ್ ಸಾವಿರದ ಏಳ್ನೂರು
ಸಾವಿರ ಏಳ್ನೂರು ರೂಪಾಯನ ಆಯ್ತು
ಹ್ಮ್ ಹ ೆ ಕೆನೊಬ್ಬ ಈಗ ಫೋನಲ್ಲಿ ಮಾತಾಡ್ತಾವೋ ದುಡ್ಡು ಗಡ್ ಬರ್ತದೆ
ಹ್ಮ
ಎಂಜಾಯ್ ಮಾಡ್ತವ್ರ
ಹ್ಮ್ ತ ನಾ ಇವತ್ತು ಗ್ಯಾಸ್ ಆಫೀಸ್ ಗೆ ಹೋಗವಣ ಅನ್ ಕೂುದಿದನ ನೋಡಿದ್ರ
ಹೋಗಿದ್ದ ನಂಗ ಕೇಳಿ ಬೇಕಾದ್ರೆ ಕಾಸು ಕೊಡ್ತೀನಿ ತಕೊ ಬಂದು ಕೊಟ್ಟಬಿಡಾ ಒಂದು ಸಿಲಿಂಡ್ರ
ಹ್ಮ್ .
ಬಂದಿಲ್ಲ ಇನ್ನೊಂದ್ಸಲಿ ಕೇಳಿ ಕೇಳ್ತಿಲ್ಲಾ.
ಇಲ್ಲ.
ಹ್ಮ್ .
ದೊಡ್ಡವರ ಬೈತಾರೆ ನಮ್ಗೆ ಮೂರ ಸಾವಿರ ಕೊಡ್ಬೇಕು. ಮೂವ ಮೂವತ್ ಸಾವಿರ ಕೊಡ್ಬೇಕು ಅದ್ ಕೇಳಿದ್ರ . .
ನಮ್ಮದ ತಪ್ಪು ನ ಹೇಳ್ದಿನಿ ನಿಮ್ಮ್ ಭಾವನ್ಗ ಬ್ಯಾಡ ಅನ್ಕೊಂದು. ಅವನ್ಗೂ ಮ. ಮಂಜುಗು ಅಂದಿನಿ ಅಶ್ವಿನೂಗೆ ಅಂದಿನಿ ಬ್ಯಾಡಕಲ್ಲ ಸಿಕ್ಕಲ್ಲ ಅಂತ. ಒಟ್ಟಗಳಸ್ಬಿಟ್ರಿ ಈಗ ನಮ್ಗ . .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
ಖಾಲಿ ಮಾಡೋ ಗಂಟಾ ಆತದ.
ಹ್ಮ.
ಗೆಲಕ್ಕಿಗಳ್ಳನ್ನು ತಕೊಡ್ಬೇಕು ಅಥ. ಎರಡು ವರೇ ಸಾವಿರ ಖಾಲಿ.
ಬ್ಲಾಕ್ ಮೆಂದಿ.
ಹ ಇಲ್ಲ ಯಾರ ಬೇರೆಯವ್ರ ಕೊಟ್ಟ.
ಬ್ಲ್ಯಾಕ್ಲಿ ಸಿಕ್ ಬ್ಲ್ಯಾಕ್ ಸಿ ಏನಂದ್ರರು ಸಿಕ್ಕಲ್ ಈಗ
ಹ್ಮ್ ಗೊತ್ತಿಲ್ಲ ನಂಗ ಅಲ್ಲಿ ಕೆಳೆತ್ತ ಕೊಟ್ಬಿಡ್ಬೇಕು ಒಂದುಥ ಹ್ಮ್ ಅವ್ರ ಕೊಡ್ದೇಇರೋ ಅವ್ರ ಲೆಕ್ಕ ನಮ್ಮದ ಅದಕ ಇದ್ ನೀವು ಓಡ್ ಬಂದ್ರ್ತಾಳ ಕಾಳ್ಳ ಆಟ ಆಡ್ತಿದಾರಿ ಎಂತ ಜೋರ್ ತಳೋತಕ್
ಹ್ಮ್
ಆಯ್ ಸ ಸಿಲೆಿಂಡರ್ಗ
ಸರಿ ತಕ್ಕ ಅದಕ್ಕನೆ
ಅಪ್ಪ ಈಸ್ ಕೊಟ್ಬಿಟ್ಟು ಅನ್ಯವಾಗ ಬಡ್ಡಿ ಕಟ್ನಿ ಕಟ್ತನ್ೆಲ್ಲ ಅವನ್ಗ ದುಡ್ಡ ಅದೆಲ್ಲ ಮರ್ತ ಬಿಟ್ಟಳಾವ
ಇನ್ನೂ ಕೊಟ್ಟಿಲ್ಲ ದುಡ್ಡು ಅದ
ಅವ್ನೆ ಸತೋದ್ನ ಇನ್ನು ಕೊಟ್ಟಿಲ್ಲ ಆದದ್ನೆಲ್ಲ ಮರ್ತ್ ಬಿಟ್ರಳ ಅವ
ಹ್ಮ್
ಆಯ್ತು ಮಾತಕ್ಕೆ ಸರಿಯನ್ ರಿಟ್ಬೋಟ್ ಮಾತಾಡ್ತನಿ ಅವಳ
ಹ್ಮ್ ಏನು ಮಾಡಕ್ದಕನ
ಚೆನ್ನಾಗಿದ್ರೆ ಅಲ್ಲೇ ಚೆಂದ ಇಲ್ಲ ಅಂದ್ರೆ ಎಲ್ಲಂಗಿ
ಸ್ವಲ್ಪ ಕೆಟ್ಟ ಹೋದ್ರೆ ಅತಾನಂತ
ಹಾ ನಾನ್ ಮಾಡ್ಕೊಂಡ ಇರೋದಕ್ಕ ಅದು ಎನ್ವಿ
ಸರಿಿತಕ ಆಯ್ತು
ನೀನ
್ಏನನು ಇಲ್ಲ ತಾಸ ಮೇಲೆ ಮನ್ಗಿದೆ ಇವತ್ತ ಯಾರ ಒನ್ಡೆ ಹೋದ ಮನ್ಕೊಂಡಿ
ನಾನು ರೌಕನೋಸಿ ಹಿಡಿದ್ ಮಡಗು ಅವ ಅವಳನ ಅವನು ನು ಬರ್ತೀನಿ ನಾಳಿದ್ದದು ನು ಸು ಕ್ಲರೋನ್ ಬದುವಾದ ಆಗಬೇಕಕ
ಶುಕ್ರವಾರ
ಹ ಗುರುವಾರ ದಿನ ಸಾಯಂಕಾಲ ಅಲ್ಲಿಗೆ ಬತನಿ
ಹ್ಮ್
ಶುಕ್ರವಾರ ಮದ್ುವಾರ ಮದುವೆ ಮದುವಬೇಕು
ಶುಕ್ರವಾರ ರಜ ಆಕ್ತಿಯ ಅಂಗಾರ
ಶುಕ್ರವಾರ ರಜೆ ಹಾಗ್ತೀನಿ
ಯಾರ್ ಮದ್ವೆ
ನನ್ ಫ್ರೆಂಡನದು
ಎಲ್ಲೇ
ಇಲ್ಲಿ ನಂಜನಗೂಡಲಿ
ಅಲ್ಲಿ ಗೋಳೂರ್ ಗೇಟ್ಲದೆಲ್ಲ ಆಚೋಟ್ರೆ
ಇಲ್ಲ ಹ
ಮತ್ತ
ಅಂಬೇಡ್ಕರ್ ಸರ್ಕಲ್ ತವಾದಲ್ಲ
ಹಾ
ಅಲ್ಲೆ
ಅ ಸ್ವಲ್ಪ ಸ್ವಲ್ಪ ಹಿಂದ ಅದಲ್ಲ ಅಲ್ಲೆ
ಅಂಬೇಡ್ಕರ್ ಭವನ ಅಲ್ಲಿ ಅಂಬೇಡ್ಕರ್ ಸರ್ಕಲಲ್ಲಿ
ಅಂಬೇಡ್ಕರ್ ಸರ್ಕಲ್ಲಿ ಸ್ವಲ್ಪ ಹಿಂದೊಂದು ಚೌಟ್ರಿ ಅದಲ್ಲ ಅಲ್ಲೇ
ಅಂಬೇಡ್ಕರ್ ಸರ್ಕಲಿನ ಮುಂದೆ ಅದೆಲ್ಲ ಅಂಬೇಡ್ಕರ್ ಭವನ
ಹಾ
ಅಲ್ಲಿ
ಹ್ಮ್ ಅ ದೊಡ್ಡದಾಗ ಅದೆಲ್ಲ ಚೌಟ್ರಿ ಅದು
ಆ ಮದ್ವೆ ಅದ ಹೋಗಿದ್ದು ಬರ್ಬೇಕು
ಹ್ಮ್
ಬರ್ತೀನಿ ಹಂಗೆಯ ಸೀರೆ ಉಟ್ಕೋ ಮಾಡು ಹೋಗು ಅನ್ನು ಅವ್ಳ್ನ
ಹ್ಮ್ ಏಳ್ತೀ ತಕ ಈಗ
ಮರ್ತಿಬಿಟ್ಟು ಹೊಂಟ ಹೊಂಟದರು
ಫುಲ್ ಬಿಸಿ ಆಗ್ಬಿಟ್ರ ಅವರು
ಹ್ಮ್
ಆ ವಲಿಬೇಕು
ಹಾ
ಅವ್ರಗ ಒಳ್ಕಬೇಕು
ಹ್ಮ್
ಇನ್ನು ಅವರ ಅತ್ತೇದು ಹೊಲಬೇಕಂತ
ವಲಿತ ಇದ್ದಳ
ಹಾ
ಹ್ಮ
ಹ್ಮ ತಕ ಈವಾಗ ಹೆಳ್ತನೆ ಅದಕ್ಕೆನ.
ಅಡ ನೇತ್ರನುವೆ ಕಾಲ ಹಾಕ್ಸ್ಕೊಂಡಿದ್ದಾಳ.
ಹಾ.
ನೇತ್ರಾ ನು ಫೋನ್ ಮಾಡ್ಬೋದ ಬೇರವರ್ಗ. ಅವಳು ಮಾಡ್ಬೋದು ಅನು.
ಹ್ಮ.
ಅದಕ್ ಮತ್ ನಮಗ್ ಬಂದಿಲ್ಲ.
ಲೇಟ್ ಆಗಬೌದು ಬೇರೆದ್ರ ಬಗ್ಗೆ ಮಾತಡು ಆಯ್ತು.
ಹ್ಮ್. ಅಂತ .
ಐಕ ಮನೆ ಕೊಟ್ಟಿತ್ತು. ಹು ಈಗ.
ರಾತ್ರ ಮನಗಿದು.
ಫೋನ್ ಮಾಡು ಅಂದಲ ಮತ್ತ.
ಮಂಗಿದು ರಾತ್ರ ಮಾ ಕುಂಣ್ತ್ಕಲಿಲ್ಲ ದೇವರ ಮಾಲಿ ಒಂಟದಿ.
ಹಾ.
ಹ್ಮ ಬೆಳಗ್ಗೆ ಎದ್ದಿವಿ ಇಬ್ರು ಬರ್ಬೇಕು. ಅಗೆಲ್ಲೆ ಅಮ್ಮು ಹೋಮ ವರ್ಕ್ ಬರದಿಲ್ಲ ಅಂತ ಬಾಯಿಬಡಿತನ ತೊಂದಾನ.
ಸ್ಕೂಲ್ ಹೊಗಕ ಇಷ್ಟ ಇಲ್ಲ ಅವನಗ.
ಹೊಯ್ತನ.
ಮತ್ತ.
ಬರ್ಕತಿಂದ ನಾ ರಾತ್ರ ಒತ್ತ ಉಣತಿನಿ ಅಂತ ಮನಕೊಬಿಟ್ಟಾನ.
ಹ್ಮ.
ಏನ ಬೆಳಿಗ್ಗೆ ಎದ್ದು ಗಲೋ ಅಂತ ಅಲತಿದ್ನ ಬರದಿಲ್ಲ ನಾನು ಅಂದಕೊಂಡು. ಹ್ಮ ದಿನ. ಒಂದೊಂದ್ ಪೆನ್ಸಿಲ್ ತಗ ಕೊಡೋದೇ ಆಯ್ತು ತಕ್ಕ ದಿನಕ್ಕ ಒಂದೊಂದು ಹಾಳು ಮಾಡ್ಕೊ ಬರ್ತದೆ.
ಹ್ಮ್ ಅದಕೆನ್.
ಅವ್ರು ಎತ್ಕೊಂಡ್ರ ಇವರು ಎತ್ಕೊಂಡ್ರು ಅಂಕೊಂಡ್ ಬರತನ ದಿನಾ.
ಹ್ಮ್.
ಇವತ್ತು ಹೋಗಿದಾನೆ ಏನ ಗೊತ್ತಿಲ್ಲ ಈಗ ಹೋಗಿ ನೋಡ್ತನೀ ಮನೆಗೆ.
ಸ್ಕೂಲ್ ಹೋಗಿದ್ದೇ ನಾನ್ ಗೊತ್ತಿಲ್ವಾ. ಸ್ಕೂಲ್ ಹೋಗಿದೀ ಏನು ಗೊತ್ತಿಲ್ವ ದೀ.
ನ ಉಳ್ಕ್ ಇಳ್ಕಳ್ಳ ಸೇರ ಕಂತ ಒಂದಿನ ಉಳ್ಕೊಂಡಿಲ್ಲ ಅಲ್ಲಿ.
ಹ್ಮ.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
ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಈಗ.
ಒಂದು.
ಒಂದನೇ ಕ್ಲಾಸ್ ತಗಾ ಅದಕ್ಕೆನ.
ಉಳ ಕೀಳ್ಕಳಲ್ಲ ಅವನು ಹಂಗ್ ಮಾಡಿ ಹೋಯ್ತಾನೆ ಅವ್ನು ಹೋಯ್ತಾನೆ.
. ಇಬ್ರವಿ ಇಬ್ ಇಬ್ರ ಮನಲಿಲ್ಲ ಒಟ್ನಲ್ಲಿ ಇಬ್ರವಿ.
ಇಬ್ಬರು ಇರಲ್ಲ ಅವ ಬರದು ನಾಲ್ಕ ವರೆ ಆಯ್ತದ ದೊಡ್ಡನಾ. ಇವ ಚಿಕ್ಕಮ್ಮ. ಹ್ಮ್ ಬರತನ ಚಿಕ್ಕವನೇ ಬರ್ತನ ಅಂಗನವಾಡಿಲಿಂದ.
ಅಂಗನಗುಡಿ ಎಲ್ಲಿ ಅಲ್ಲಿ ಮೇನ್ ರೋಡ್ ಆಲ್ಮಾರ ಪಕ್ಕ ಅದಲ್ಲ.
ಹಾ ಅಲ್ಲಿಂದ ಬತ್ತನ ಅವನು ಚಿಕ್ಕನು ಒಬ್ನೆ.
ಹಂ ಮೈನ್ ರೋಡ್ಲ ಒಬ್ನೆ ಇಳ್ಕ ಬಂದೊನೆ.
ಅಲ್ಲಂಗ್ ನಡಿಯವ ಮನೆ ಪಕ್ದಲ್ಲೇ ಅವರಲ್ಲ.
ಹಾ
ಅವರೊಂದದೆ ಬಂದಿರ್ತಾನೆ.
ಯಾರ ಬಂದ್ರ ಸರಿ.
ಬಂದ್ಬಿಡ್ತಾನೆ ಯಾರೊಂದ್ಗಾರು ಬರ್ತಾನ.
ಹ್ಮ್ ದೊಡ್ಡವ್ ಒಬ್ಬನೆ ಬಂದನ ಸ್ಕೂಲಿಂದವಿ.
ಹ್ಮ್ ಸ್ಕೂಲಲ್ಲಿ ನಮ್ಮನೆ ಪಕ್ತದವ್ ಹಯ್ತವ.
ಅಲ್ಲಿ ಯಾತ್ತ ಮೇಲೆ ಸ್ಕೂಲ್ ಇರೋದಲ್ಲಿ.
ಅಲ್ಲಿ ಅಂಗನ್ವಾಡಿ ಪಕ್ದಲ್ಲಿ.
ಹ ಅಂಗನ್ವಾಡಿ ಪಕ್ದಲಿ ಸ್ಕೂಲು ಇದು ಎರಡೂ ಹೊಟ್ಕತಾನ ಎದ್ರ ಬದ್ರಗ ಎದ್ರ ಬದ್ರಗ.
ಎರಡು
ಹ ಸರಿತಕ ಆಯ್ತು. ಬಂತಾ ಬಸ್ಸು?
ಇಲ್ಲ ರೀ ಆಕೆ ಬಂದೇ ಇಲ್ಲ ಇವತ್ತು.
ನೆನ್ನೆನೂ ಲೇಟಾಗಿ ಹೊಂಚಿದಾ.
ನಾಷ್ಟೋತ್ಗೇ ಹೊಯ್ತಾನೆ ಎಂಟು ಕಾಲಗೇ ಇಲ್ಬಿಡೋದು.
ಹಂಗ ಎಂಟ್ ಎಂಟ್ ಗಂಟೆ ಒಳಗೆ ಬತ್ತನೇ
ಹ್ಮಾ ಎಂಟ್ ಗಂಟೆ ಒಳಗೆ ಬರ್ತಾನ.
ಅಲ್ಲಿ ಟಿ ಸಿನೇ ಇಲ್ಲ ಅಂತದೀ ಅದ ಹೆಂಗ ಸೈನ್ ಇ ಸೀಲು ಹಾಕ್ಸೋದ್ರು.
ಹಾ
ಟೀಚರೇ ಇಲ್ಲ ಅಂದಿದೆ ಸಿ ಸೀಲು ಸೖನು ಹಂಗ್ ಹಾಕ್ಸೊಹೋದ್ರು ಮತ್ ಅವ್ರು.
ಒಂತರ ಭತ್ತರ ಅಷ್ಟೇ.
ಹ್ಮ್ ಸೀರಿಯಸ್ನಕ್ಸ್ತ ಗಾಡಿ ತಗೊಂಡಬರ ಅವರು ಸೀರಿಸೆನಾಕ್ಸ್ತಿಯಾ?
ಇಡ್ತರ ಬೆಳಿಗ್ಗಿನ್ ಸಾಯಂಕಾಲ್ಗಂಟ.
ಹ್ಮ್
ಆರು ಗಂಟೆಗಂಟ ಆರು ಗಂಟೆ ಮೇಲಿರಲ್ಲ.
ಹಂ ನೈಟ್ ಶಿಫ್ಟ್ ಕಂ ಅಕ್ಬೇಕು ಹೆಂಗಾರುವೆ.
ಇಲ್ಲ ಹನ್ನೊಂದ್ ಗಂಟೆಗೆ ಲಾಸ್ಟು ಬಸ್.
ಸರಿತಕ ಆಯ್ತು ಮಾಡ್ತಿಮಕ್ಕ ಮಂಗ್ಲೆ ಮನ್ಲ್ ಯಾವ್ದಾರ ಐಕ್ಳ್ ಇದ್ರ ಫೋನ್ ಮಾಡ್ಸು ಮಾಡು.
ಯಾರ್ನ
ಐಕ್ ಇದ್ದ್ರ ಫೋನ್ ಮಾಡು ಮನ್ಗೋದಾಗ.
ಆ ಐಕ್ಳು ವಾದ್ ಗಂಟೆ ಮನಿಗಿದ್ಗ ಇರ್ತವಕ್ಕಂತಕ್ಕ ಬಾನ್ವಾರ್ ಮದುವ್ಗಿ ಬರ್ಲೀಲವಲ್ಲ ನೀನು.
ಹ್ಮ್ ಬತ್ನಿಗನ್ ತಗ.
ಭಾನುವಾರೆ ಶನಿವಾರ ನೈಟ್ ಓದಯ ಇಲ್ಲ ಭಾನುವಾರ ಓದೆಯ.
ಹಾ ಯ ಸನ್